ಹಲೋ ಹಲೋ
ಹಲೋ ಎಡ್ೌ ಬರ್ತ
ಏನಡದ ಟ ಹ ಹಲೋಡ ಸಿಿದ
ಹ
ನ
ಹಲೋ ಹಲೋ ಏನ್ ಮಾಡತ್ತೀರಿ
ಏನಲ್ಲಕ್ಕ ನೀ
ಊಟಾಯತಾ ಊಟಾಯತಾ
ಏನ್ ಮಾಡಿದಿರಿ ಊಟ ಇವತ್ತು ಏನ ಮೀಟಿಂಗ್ ನಡೆದಿದ
ಇ ಇನ್ನು ಪ್ರಿಪೇರಿಂಗೇ ಬಿದ್ದದ ನೀ ಹೆಂಗಗೆ ಹೆಂಗ್ ಮಾತಾಡದ
ಹಾ
ಹ
ಊಟ ಏನ್ ಮಾಡಿದ್ರಿ
ಊಟ ಅನ್ನ ಸಾಂಬಾರ್ ಮಾಡಿಗೆ ಅಡ್ಡು ಚಲ್ಗ್ಯವಾ
ಹಾ
ನ ಹಲ್ಲ ಬಗ ಒಂದ ಆಗಿಲಿ
ಹೌದಾ
ಹ್ಮ್ ಹ ಹೌದು ಸ್ವಲ್ಪ ನೆಟ್ವರ್ಕ್ ಇರುತ್ತೆ ಅನಸ್ತೆ ಪ್ರಾಬ್ಲಮು ಹ್ಮ್ ಹ್ಮ್ ನೋಡು ಏನಾಗಿದೆ ಅಂತ ಒಂದ ಸ್ವಲ್ಪ
ಹ್ಮ್ ಅಷ್ಟೇ ಮಾತಾಡಿ ಏನು
ಹಲೋ
ಹ್ಮ್
ಹಕ ಹ್ಮ
ಮಪಣ ಜವ
ಮತ್ತೇ ನಡದೇವಿ
ಮತ್ತೆೇನನಪ್ಪಾ ಹೇಳ್ಬೇಕಕ್ ನಿಮಗೆ
ಕಾಲೇಜ್ ನಲ್ಲಿ ಪ್ರೋಗ್ರಾಮ್ ಇತ್ತೆ ಫಂಕ್ಷನ್ ಅತ್ತೆ
ಹಾ ಅದ ಬೀಳ್ ಕೂಡ ಸಮಾರಂಭ ಅಂತ ಮಾಡ್ತಿದ್ದೀವಿ
ಹಾ ಹ
ಹಾ ಹಾ ಇಲ್ಲೊಂದ ಸ್ವಲ್ಪ
ಹ್ಮ
ಹ್ಮ್ ನಿಮ್ಮಲ್ಲಿ ಏನ್ ಮಾಡ್ತಿರದ ನಾಳೆ ನಿಮ್ಮ ಹತ್ರ ಏನಿದೆ
ನಂಬಲ್ಲಿ ಕೂಡ ಅದೇ ಪ್ರೋಗ್ರಾಮ್ಗೆ ಬರ್ಬೇಕಂತ ಅನ್ಕೊಂಡಿದೀವಿ ಏನಾಗತೆ ನೋಡ್ಬೇಕು ಹ್ಮ
ತಿ
ಹಾ ನಾಳೆ ಎಷ್ಟು ಮೂರ್ ಗಂಟೆ ಏನು ಸ್ಟಾರ್ಟ್ ಆಗ್ತ ಅಂತೆಲ್ಲ ಪ್ರೋಗ್ರಾಮ
ಹ್ಮ್ ದ್ರೂ ಒಂದ್ ಕಡೆ ಕೂತ್ ಅದು ಚಿಲ್ಕ ಹಾಕಂತ ಹೇಳ ಯಾರಿಗದು
ಹೇಳಿದ್ದೇನೆ
ಹ್ಮ್
ಏನೋ ಸ್ಟಾರ್ಟ್ ಆಗುತ್ತೆ ಅಂತೆಲ್ಲ ಪ್ರೋಗ್ರಾಮ್
ಹ್ಮ್ ಮೂರ್ ಗಂಟೆ ಎಷ್ಟ ನೋಟ ಆಗುತ್ತೆ
ಹಾ ಅವಾಗ ಬರ್ಬೇಕು ಏನು ಡಿಜೆ ಗೀಜೆ ಇರುತ್ತಾ
ಡೀಜೈನ್ಲ ಹಾಡಸ್ತಾರಂತೆ ಬರೀ
ಹೌದಾ ಪ್ರೋಗ್ರಾಮ್ ಇದೆ ಅಂತ ಕಲ್ಚರಲ್ ಪ್ರೋಗ್ರಾಮು.
ಹ ಇದೆ ಅದು ಹಾಡು ಹಾಡದು ಮತ್ತೆ ಡ ನೃತ್ಯ ಮಾಡೋ ನೃತ್ಯ ಮಾಡ್ಬಹುದು
ಆ ಭಾಷಣ ಮಾಡೋರು ಭಾಷಣ ಮಾಡ್ಬೋದು.
ಹ್ಮ
ನಿಮ್ಗೆ ಯಾವದ್ರಲ್ಲಿ ತುಂಬಾ ಇಷ್ಟ ಇರುತ್ತೆ ಅದನ್ನ ತಾವ ಮಾಡಬಹುದು
ಹೌದಾ
ಹ್ಮ್
ಹ್ಮ್
ಹ್ಮ್ ನೀವೇನ್ ಮಾಡ್ತಿರದ.
ನಾವೇನು ಯಾವದ್ರಲ್ಲಿ ಪ ಪಾಲ್ಗೊಳ್ತಾ ಇಲ್ಲ ಸುಮ್ನೆ ಪ್ರೋಗ್ರಾಮ
ಫಂಕ್ಷನ್ ಗೆ ಅಟೆಂಡ್ ಆಗ್ತವಿ ನೋಡಿ
ಹ್ಮ
ಬರೇ ಪ್ರೋಗ್ರಾಮ್ಗೆ ಅಟೆಂಡ್ ಆಗ್ತೇವೆ ಏನು ಕಲ್ಚರ ಪ್ರೋಗ್ರಾಮಲ್ಲಿ ಏನೂ ಭಾಗವಹಿಸುತ್ತಿಲ್ಲ.
ಹ್ಮ್
ಹ್ಮ್
ನಾವ ಭಾಗವಹಿಸ್ಬೇಕ್ ತಾನೇ
ಅಷ್ಟು ಸ್ವಲ್ಪ ನಮ್ಗೆ ಇಂಟ್ರೆಸ್ಟ್ ಇಲ್ಲ
ಹ್ಮ್ ಹ್ಮ್
ಆ
ಹೌದಾ
ಹೌದ
ಹ್ಮ್ ಮತ್ತೆ ನೋಡ್ತ ಮತ್ತೆ ನ ಇಲ್ಲ ನೋಡಿ. ಹ್ಮ್
ಹ್ಮ್
ಊಟ ಮಾಡದಾ
ಊಟ ಆಯ್ತ್ ನೋಡಿ ನಿಮ್ದ ಏನ್ ಮಾಡಿದೀರ.
ನಾವು ಮಾಡ್ತೇವ ಊಟಾ
ಹ್ಮ್ ಏನಿತ್ತು ಊಟ ಇವತ್ತ
ಇವತ್ತು ನಮ್ ಕಡೆ ಪನೀರು ಮತ್ತೆ ಪರೋಟಾ ಕೋಟ್ರು
ಹೌದಾ
ಹೇಗ್ ಮಾಡ ಚೆನ್ನಾಗ್ ಮಾಡ್ತಾರೆ ಅಷ್ಟೇ ಒಂದ
ಹಾ
ಹ್ಮ ಹಾ
ಅಲ್ಲ ಏನೋ ಬೀಗುಡು ಅಲ್ಲಿ ಮೊನ್ನೆ ಏನೋ ನಿಮ್ಮ ಊಟದಲ್ಲಿ ಏನೋ
ಹ ಅದ್ರಂದ ತುಂಬಾ ಹುಡುಗ್ರ ಅನಾರೋಗ್ಯದಿಂದ ಕೊರಗುತ್ತಿದ್ದಾರೆ.
ಹೌದಾ
ಹ್ಮ್
ಮತ್ತೆ ನೀವು ಹೋಗಿ ವಾರ್ಡನ್ಗೆ ಕಂಪ್ಲೇಂಟ್ ಮಾಡ್ಬೇಕಿತ್ತು
ಮಾಡಿದ್ವಿ ಅದ ಅವ್ರ ಅಡ್ಗೆ ಮಾಡ್ತಾರಲ್ಲಾ
ಹಾ
ಅವ್ರ ಮೇಲೆ ಒಂದ್ ಸ್ವಲ್ಪ ಕೂಗಾಡಿದ್ರು ಹ್ಮ ಮಸ್ಟ ಮತ್ತೆ ನೋಡ್ಲಿಲ್ಲ
ಹ್ಮ್
ಹ್ಮ್ ಹ್ಮ್
ಹ್ಮ್
ಮತ್ ನೀವ ಏನ್ ಮಾಡ್ತಧಿಯಾ
ಮತ್ತ್ ನಾವ ಎಲ್ಲ ಸುಮ್ಮನೆ ಟ್ರೇಸ್ ಮಲ್ಕಟಿದ್ದೇವು
ಹ್ಮ್ ಹ್ಮ ಸ್ವಲ್ಪ ರಾಜ್ಗೋಡಗೆ ಈ ಕಡೆ ಕಳಸ್ತಯಾ
ರಾಜುಗೌಡಗ
ಹ್ಮ ನಮೂರ್ ಕಡೆ ಕಳಸ್ತಯಾ
ನಿಮ್ಮೂರಿಗೆ
ಹ್ಮ ಈ ಕಡೆ ಕಳಸ್ತಯ ಅವನ್ ಸ್ವಲ್ಪ ಅವನತ್ರ
ಅವ್ರೇಏನು ಹೌದಾ ಅವ್ರೇಏನು ನಾಳೆ ಬರ್ತೀನಿ ಅಂತ ಹೇಳಿದ್ರು
ಹ್ಮ್
ಹ್ಮ್
ಹಾ ಹಾ ನಾಳೆ ಎಷ್ಟೊತ್ತಿಗೆ ಬರ್ತಾರಂತೆ
ನಾಳೆ ಅವ್ರಿಗ ಗೊತ್ತು ಎಷ್ಟೊಟ್ಟಿಗೆ ಬರ್ತಾರೆ ಅಂತ
ಅವ್ರ ಇದು ಮಾಡದೈತ್ತ
ಏನು
ಅವರತ್ರ
ಏನ್ ಮಾಡದ್ರ
ಅವ್ರತ್ರ
ಹಾ ಮಾತಾಡೋ ದತ
ಹಾ ಮಾತಾಡೋದಿದೆ ಅವ್ರ ಹತ್ರ
ಏನು
ಹಾ ಹಲೋ
ಹ್ಮ್
ಹಾ ಏನ್ ಮಾಡ್ತಿದೆ
ಹ್ಮ
ಅಲ್ಲ ಸುಮನೆ ಕೂತಿದ್ದ
ಹಾ
ಅದೇ ನಾಳೆ ಕಾರ್ಯಕ್ರಮದ ಬಗ್ಗೆ ಮಾತಾಡ್ಕೋದ ಕೂತಿದ್ವಿ ನೀನ್ ಏನ್ ಮಾಡ್ತಿದಯ ಹ್ಮ್ ಹಾ ಮತ್ತತ್ ನಾಳೆ ಕಾರ್ಯಕ್ರಮಕ್ಕೆ ಯಾರ್ ಬರ್ತಿದಿದ್ದಾರೆ ಆತಿ
ಅತಿಥಿಗಳಾಗಿ ಯಾರು ಬರ್ತಿದ್ದಾರೆ ಅಷ್ಟು ಒಂದು ನನ್ಗೆ ಅದರ ಬಗ್ಗೆ ಮಾಹಿತಿ ಇಲ್ಲ
ಹ್ಮ್
ನ ಅನ್ಸೋ ಮಟ್ಟಿಗೆ ಇಲ್ಲಿ ಶಾಪುರ್ ನಲ್ಲಿ ಮತ್ತೆ ಎಮ್ ಎಲ್ ಎ ಇದ್ದಾರ ನೋಡಿ
ಅವೌರ ದಸನಾಪುರ ಅವ್ರಾ
ದಾಸನಪುರ ಅವರು ಮೇನ್ ಗೆಸ್ಟ್ ಆಗಿ ಬರಬಹದು ಅಂತ ನ ಅಿಸ
ಹ್ಮ್ ಹ್ಮ್
ನಿಮ್ಗೆ ಏನಾದ್ರೂ ಗೊತ್ತಿದಯಾ ಇದ್ರ ಬಗ್ಗೆ ಫಂಕ್ಷನ್ ಬಗ್ಗೆ ಮಾಹಿತಿ
ನಮ್ಗೇನ್ ಅಷ್ಟ್ ಗೊತ್ತಿಲ್ಲ ಅವ್ರ ಇವ್ರ ಗೊತ್ತಲ್ವಾ
ಯಾರೋ
ನಮ್ ಕಾ ಕಾಲೇಜ್ ನಲ್ಲಿ ಇದು ಮಾಡ್ತಾರಲ್ವಾ ಅಧ್ಯಕ್ಷರು ಉಪಾಧ್ಯಕ್ಷ. ಅಕ್ಷರು ಕಾರ್ಯದರ್ಶಿ.
ಹೌದೋ.
ಹ ಅವರೆಲ್ಲಾ ನಾಳೆ ಅತಿಥಿಗಳಂತೆ ಅವ್ರಿಗ್ ಸನ್ಮಾನ ಮಾಡ್ತಾರಂತೆ.
ಹೌದಾ.
ಅದರಿಂದ ಈ ಹಿಂದೆ ಇರುವ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ. ಆಗುತ್ತೆ ಅಂತೆ.. ನಾವು ಮುಂದೆ ಆತರ ಬೆಳಿಬೇಕು ಆದ್ರ ನಮ್ಗೂ ಆ ಆತರ. ಸ್ಟೇಜ್ ಮೇಲ್ ಕರೆದು ಬಹುಮಾನ ಮತ್ತೆ ಸನ್ಮಾನ ಮಾಡ್ತಾರೆ.
ಹಾ.
ಹಾಗಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ.
ಹೌದಾ.
ಹ್ಮ್ ಈಗ ಅವ್ರಗ ಆತರ ಮಾಡಿದ್ರೆ ಹಿಂದಿರೋ ಮಕ್ಕಳಿಗೆ ಸ್ಫೂರ್ತಿ ತಾನೇ. ಅವರಿಂದ.
ಹೌದು ಸ್ಫೂರ್ತಿನೇ.
ಹ್ಮ ಈಗ ಅವ್ರಂದ ನಾವ್ ಕಲಿಬೇಕು ನಮ್ಮಿಂದ ಇನ್ನೊಬ್ಬರು ಕಲಿಯೋದು ಹಿಂಗಾಗುತ್ತಲ್ವಾ.
ಹಾ.
ಹ್ಮ್. ಅದ್ರ ಸಲುವಾಗಿ ಆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ.
ಹಾ.
ನಾಳೆ ಬೀಳ್ಕೊಡ್ಬೇಕು ಅಂದ್ರೆ ಅವರು ನಮ್ಮನ್ನು ಬಿಟ್ಟು ಹೋಗ್ತಾರೆ ನಾಳೆ ನಾಳೆ. ಮಹತ್ವ ನಾಡಿದ್ದು.
ಹೌದು.
ಇಷ್ಟ ದಿನ ಜೊತೆಗ ಇದ್ರಲ್ವಾ ಸೊ ಅವರಿಗೆ ಶಾಲು ಮ. ಸನ್ಮಾನ ಹಾಕಿ ಸನ್ಮಾನಿಸ್ಬೇಕು ಒಳ್ಳೆ ವಿದ. ವಿದ್ಯಾರ್ಥಿಗಳು ಆಟದಲ್ಲಿ ಒಳ್ಳೆ ವಿದ್ಯಾರ್ಥಿ.
ಹ್ಮ್.
ಹಾ ಇವೆಲ್ಲಾ ಮಾಡ್ತಾರೆ.
ಹೌದ ಹೌದು.
ಹಾ.
ಹ್ಮ್.
ಅದಕ್ಕೆ ನಾಳೆ ಸನ್ಮಾನ ಮಾಡಿ ಕಳ್ಸ್ಕೊಡ್ಬೇಕು ಅವ್ರಿಗೆ. ಸಂತೋಷದಿಂದ.
ಸಂತೋಷದಿಂದ ಅದ್ರಲ್ಲಿ ಅರ್ಧ ಜನ ಬರಲ್ಲ ಅಂತ ಕೇಳ್ಪಟ್ಟೆ ನಾನು.
ಅವ್ರು ಒಂದ್ ಸ್ವಲ್ಪ ಜನ ಊರಿಗೆ ಹೋಗ್ಬಿಟ್ಟಿದ್ದಾರೆ ಅವ ತುಂಬಾ ದೂರ ಊರಲ್ವಾ.
ಹಾ ಹಾ.
ಅವರು ಎಕ್ಸಾಮ್ ಎಲ್ಲಾ ಪರೀಕ್ಷೆ ಎಲ್ಲಾ ಮುಗಿದಮೇಲೆ ಊರಿಗೆ ಹೋಗಿದಿಲ್ಲ. ಇವಾಗ ಎಲ್ಲಾ ಪರೀಕ್ಷೆ ಎಲ್ಲ ಮುಗ್ದಿದ್ದೆ ಎಲ್ಲಾ ಊರ್ಗ್ ಹೋಗ್ಬಿಟ್ಟವ್ರೆ.
ಊರಿಗೆ ಹೋಗಿದಾರಾ.
ಯಾರ ಇರ್ತಾರಲ್ವಾ ಅವ್ರ ಮೇಲೆ ಅಷ್ಟೇ ಅವ್ರನ್ನ ಕರ್ಕೊಂಡು ಕಾರ್ಯಕ್ರಮ ಮುಗಸೋದು. ಹ್ಮ್.
ನಾನು ಒಂದು ಎರಡು ಮೂರು ಸೀನಿಯರ್ಸ್ಗೆ ಮಾತಾಡೇಸ್ಡ್ದೇ. ಅವರು ನಾನ ಪ್ರೋಗ್ರಾಮ್ಗೆ ಬರಲ್ಲ ಅಂತ ಹೇಳಿದ್ರು ಫಂಕ್ಷನ್ ಗೆ..
ಹಾಗೇತ ಹಂಗೆ ಹೇಳ್ತಾರೆ ಬರಲ್ಲಂತ ಯಾರಿಗೂ ಅಷ್ಟೊಂದನ್ ಇಷ್ಟ ಇಲ್ಲದು. ಇವಾಗ.
ಅವ್ರಿಗೆ ಮನಸ್ಸು ಸ್ವಲ್ಪ ನೊಂದಿದೆ. ಏತಕೆ ಅಂದ್ರೆ ಕಾಲೇಜ್ ಡೇ ಮ. ಮತ್ತೆ ಅವರದು ಫೇರ್ವೆಲ್ ನ ಒಂದೇ ದಿನ.
ಓ ಅವ್ರಿಗೆ ಬೆಲೆ ಬೆಲೆ ಇಲ್ಲ ಅನ್ನೋ. ತಥರ ಆಗಿದೆ ಅದ್ರ ಸಲುವಾಗಿ ಅವ್ರ ಮನಸ್ಸು ನಂದಿದಾನ
ಕಲ್ತಿದ್ದಾರೆ
ಹ್ಮ
ಆದ್ರೆ ಮತ್ತೆ ಅ ಸಪ್ರೇಟ್ ಮಾಡ್ಬೇಕಿತ್ತು ತಾನೆ ಒಂದಿನ ಕ್ಯಾಂಪಸ್ ಡೇ ಒಂದ್ ದಿನ ಫೇರ್ವೆಲ್ ಮಾಡಿದ್ರೆ ಅವ್ರು ತುಂಬಾ ಖುಷಿಯಿಂದ ಇರ್ತಿದ್ರು
ಹಾ ಅದನ್ನು ನೀ ಹೇಳೋದು ತುಂಬಾ ಚೆನ್ನಾಗಿದೆ
ಹ್ಮ ಆದ್ರೆ ಈ